ಹಲೋ
ನಮಸ್ಕಾರ ರೇಣ
ಏನ್ ಮಾಡಾತ್ರಿ ಖಂಡೇಸಿ ಅವ್ರೆ
ಹ್ಮ್ ನ್ರಿ ಬಸ್ಸು ಅಣ್ಣ ನೀವಹೇಳ್ಬೇಕು.
ಎನ್ ಆರಾಮ ಅದಿರಲ್ಲ. ಹಾ ಅರಾಮದೀವ ಊಟ
ಮ ತಳೆರಪ
ನಮ್ದು ಆಯ್ತು ನೋಡು.
ಎನ್ ಮಾಡತ್ತೀರಿ?
ಏನಿಲ್ಲ ಊಟ ಆಗಿತ್ತ ಈಗ ವಾಕಿಂಗ್ ಹೊಂಟೀವಿ.
ಏನ್ ಮಾಡ್ರಾ ಊಟಕ್ಕಾ?
ಎಗ್ಗರೈಸ್ ನಿಮ್ದೇನಿತ ಊಟ?
ಬರ್ತಡೇ ಸ್ಪೆಷಲ್ ಏನ್ ರಿ.
ಹಾ ಸ್ಪೆಷಲ್ ರೀ.
ಹ್ಮ್
ನಿಮ್ದೇನ ಇತ್ರಿ ಊಟಕ್ಕಾ?
ನಂಬಲ್ಲಿ ಏನ್ ಸ್ಪೆಷಲ್ ಇಲ್ಲ ಏನಿಲ್ರಿಇನ್ನಾ ಮಾಡಿಲ್ರಿ ಊಟ ಮಾಡ್ಬೇಕು.
ಹಾ ಏನ್ ನಡದೈತ್ರಿ.
ಪಲ್ಯ ಇರ್ತಾರಲ್ಲ ಎಲ್ಲ ರೈತಿ ಇರ್ತ ಇದ್ದರ ಚಪಾತಿ ಪಲ್ಯ ಇರ್ತದ ಇಲ್ಲ ರೈಸ ಇರ್ತದ ಅಷ್ಟೇ.
ಹಾ ಅಷ್ಟೇ ಏನ್ ಮಾಡತೀವಿ?
ಎಯ್ ಬ್ಯಾರೆ ಸೌಂಡ್ ಕೇಳ್ಸತದ ನೋಡ್ರಿಜರಾಎದ್ದ ಹೊತ್ರೇನ್ ನೋಡ್ರಿ.
ನೀವು ಇಲ್ಲ ಅ ಪಾಸಿ
ಹ್ಞೂ ಹ
ಏಯಮ್ಮ ಏನ್ ನಡಿಸಿರಿ ಮಳಿ?
ಮಳೆ ಬ ಂದಿರ ಹೂ ಸಿಡದಂಗ ಬಂದ ಮಳಿ ಏನ ಮಿ ಅ
ಆಾ
ಮಳಿಹುಗಳ್ ಹುಗಳ ಸಿಡ್ದಂಗಬರ್ತ ಮುಂದ್ ಬರ್ಲಿಲ್ಲೇ ಮಳಿ.
ಹಾ
ಹ್ಮ್ ಬರಲಾಗದ್ರಿ ಮಳಿ ಬರಲಾಗದ ಒಟ್ಟಾ. ಹ್ಮ್ ನಿಮ್ಮ ಕಡೆಂಗಾದ್ರಿ ಮಳಿ ಬೆಳಿ. -
ಸರ್ ಕಾಲೇಜ್ ಅದು ಹಂಗೆಂಗೈತಿ.
ಹು ಚಲೋ ಆಯ್ತ್ರಿ ಇಲ್ಲ ನಿಮ್ಮ ಕಡೆ ಮಳಿ ಅದ ಹೆಂಗಾದ್ರಿ.
ನಮ್ಮ್ ಕಡೆ ಮಳಿ ಇಲ್ಲೆ ಇಲ್ರಿ ಸ್ವಲ್ಪು.
ಹ
ಆ ಹಾ
ಬಾಳ ದಿನಾ ಆದ್ಮೇಲೆ ಬಂದಾದ ಮಳಿ ಅದುನು.
ಹ್ಮ್
ಇಲ್ಲಾ ಬಂದಾದರಿ. ಮಳಗಾಲ ಎಲ್ಲ ಕ ಮಳೆಗಾಲ ಅಂದ್ರೆ ಇಲ್ಲ ರೈತರು, ರೈತರು ಈಸಲಾ ಇದ್ ಮಾಡ್ಕೊಬೇಕಾತದ್ರಿ ಸೂಸೈಡಮಾಡ್ಕೊಬೇಕ ಆತದ್ರಿ.
ಹ್ಮ್, ಮಾಡ್ಕೋಬೇಕಾಗತ್ ಹಿಂಗಾದ್ರ ಮತ್ತೆ- ಏನ್ ಮಾಡ್ಬೇಕ್ ಮತ್ತ ಬೆಳಿ ಬರ್ಲಿಕ್ಕಂದ್ರೆ ಸಾಲ ಇರ್ತೈತಿ. ಎಲ್ಲಾ ಹೊಲ್ಕ್ ಸಾಲ ಮಾಡಿರೊಕ್ಕ ಹಾಕದುಬೆಳಿ ಬರ್ಲಿಕ್ಕೆ ಮತ್ತೇನ್ ಮಾಡ್ಬೇಕ ರೈತ್ರ.
ನಾಲ ತತಾ ರ ಮನೆಗ್ ಬಂದ್ ನಿಂದರ್ತಾರ ಮತ್ತ ಏನ್ ಮಾಡ್ತಾರ.
ಈಗ ಅದರ ಸಂಬಂಧ ಅಂತೇಳಿ ಹಲವಾರು ರೈತರು ನೇನ್ ಹಾಕೊಂಡ್ ಸಾವನ್ನಪ್ಪಿದ್ದಾರೆ.
ಹ್ಮ್ ರ ನೂರಾ ಐವತ್
ಹಾ ಇವು ನಿಮ್ಮ ಊರಾಗ ಹೊಳಿ ಕೆನಾಲ್ ಏನ ಇಲ್ಲೇನ್
ಅ ಇಲ್ರರಿ ಕೆರಿ ಅದಾವ್ರೀ ಕೆರಿ.
ಹಾ ಹುಂ ಹುಂ ಅತ್ತಾ ಬ್ಯಾರೆ ಸೌಂಡ ಕೇಳಾತೈತಿ ನೋಡ್ರಿ ನಿಮ್ದ್ ಎಲ್ಲಿದ್ದೀರಿ
ಅಲ್ಲಿ ಹರ್ಷ ಹರ್ಷಕ ಹರ್ಷ ಗೋತ್ತಲ್ರಿ ಹರ್ಷ ಜೈನಾಪುರ್
ಹಾ ಹರ್ಷಾ ಜೈನಾಪುರ ಅವ ಹಂಗಾಗಿ ಏನ್ರೀ ಹುಚ್ಚ ಹುಚ್ಚರಗತೆ ಮಾಡದೈತ್ ಅಲ್ರಿ ಹುಡುಗ.
ಅವು ಹುಚ್ಚಿ ಹುಚನಾರ ಅವ ಈಗ ಅವಾಗವಾಗ ಗೋಳಿ ಆತಾರನು
ಹಾ ಹಾ ಅವಾ ವೇಟ್ ಲಾಸ್ ಯಾರ್ ಸಂಬಂಧ ಮಾಡಿದ್ರಿ ಹರ್ಷಾ ಜೈನಾಪುರ
ಅದು ಪೆಂಡರ್ ಸಂಬಂಧ ರೀ
ಯಾರು ಸೃಷ್ಟಿರಿ
ಹಾ ರಿ
ಅಕಿ ಮತ್ತ ಗೊತ್ತರಿ ಆದ್ರ ಮತ್ ಅದ ಸೃಷ್ಟಿ ಸ್ಪ್ಲೆಂಡರ್ ಬಗ್ ಬೇ ಹೊಡೆ ಕತ್ತರ ಅಲ್ರೀ ಈಗ್
ಯಾರ್ ಹೋಡಾಕತ್ತಾರೀ
ಯಾರೋ ಬ್ಯಾರೇದವರ ಹೊಡ್ಯಾತಾರ ಅಂತ ಸುದ್ದಿ ಬಂದಿತ್ರಿ ಅದಕ್ಕೇನ್ರಿ
ಯಾರ ಗೊತ್ತಿಲ್ಲಾ ಹೇಳರಿ ಹೇಳ್ತಿರೇನ ಸ್ವಲ್ಪ ನಮ್ಗ್ ಗೊತ್ತಿಲ್ಲಾ
ನಮ್ಗ ಗೊತ್ತಿಲ್ರರಿ ನೀವು ಕೋಗಮೆಶ್ ಕುಲ್ಮಿ ಅವರು ನಿಮ್ಗೆ ಎಲ್ಲಾ ಗೊತ್ತಿರೋದು
ಗೊತ್ತರಿ ಏನು ಏನು ಅಂತ ರಲ್ಲಂತಾರದ ಬಾಗ್ ವಹಿಸಿಲ್ಲ ನಾವ
ಉಡಾಳ ಹುಡುಗರು ನೀವೆಲ್ಲಾ ಕಾಲೇಜ್ ನಿಮ್ಗೆ ಎಲ್ಲಾ ಗೊತ್ತರತಾವ ನಾವ ಸಮಾಧಾನ ಹುಡುಗರು ನಮಗೇನ್ ಗೊತ್ತಿರ್ತಾವ ಇಂತಲ್ಲಾ ಲಪ್ಪಡಾ ಎಲ್ಲಾ
ಹುಂ ಹುಂ ಬರಬರ ಬಾ
ಮತ್ರಿ ಏನೇನ್ ನಡಸ್ಯಾರ ನಿಮ್ ಹುಡುಗರ್ ಕಾಲೇಜನಾಗ
ಇಲ್ರರಿ ಕೆಟ್ಟ ಉಡಾಳ್ ಮಾಡ್ತವ್ ಹುಡುಗರು.
ಒಟ್ಟ ಒಬ್ಬ ಪೂರಾ ಪೋರಿ ಬಾಳ ಮಾತಾಡ್ತಾರಂತ.
ಹ್ ಬಾಳ್ ಮಾತಾಡ್ತಾರ
ಮತ್ ನೀವ ಯಾವ ಪೋರಿ ಗುಡ ಮಾತಾಡ್ತಿರಿ
ಹಾ ಯಾಕೋ ಇಲ್ರಪ್ಪಾ ನನ್ನಟ್ಟ ನನ್ನಟ್ಟ ಸಂಭಾಯ್ತ ಹುಡುಗಾ ಯಾರ್ ಜೊತೆ ಮಾತಾಡ ಹುಡುಗ ಅಂದ್ರ ನಾ ಒಬ್ಬನೇ ರೀ
ಹೌದ ಏನ್ರೀ ಮತ್ ಸ್ಟಾರಜಿಂಗ ಬಂದಾಗ ನೀವು ಯಾರ್ ಕೂಡನ ಮಾತಾಡ್ತಿದ್ರ ಅಂತ ಸುದ್ದಿ ಬಂದಿತ್ತ
ಓ ಅವ್ರು ನಮ್ ಫ್ರೆಂಡ್ ಇದ್ದರು ಅವ್ರು ಯಾರ ಕಡೆ ಇದ್ದರು
ಹಾ ಟೆರೆಸ್ ಮ್ಯಾಗ್ ಅದಕ್ ಹೋಗಿದ್ರಿ ಎನ್ರೀ ಅವಾಗ
ಊಟ ರೀ ಬಿಸ್ನೆಸ್ ಮಾಡತರ ಇಲ್ಲ ಬಿಸ್ನೆಸ್ ಮಾಡತ್ ಬಿಸ್ನೆಸ್ ಮಾಡಕ್ತು
ಹ್
ಗೊತ್ತಿಲ್ಲಾ ಅಂದೆ
ಒತ್ತ ಇದ್ರಕಲ್ರಿ ನಮಗ
ಹ್ಮ್
ಬಿಸ್ನೆಸ್ ಎಲಾ ಹೆಂಗ ನಡೈತ ಚಲೋ ನಡದೈತ್ರಿ
ಹ್ ನಡ್ದಾರಿ ಚಲೋ ರಿ
ಯಾವ ಬಿಸ್ನೆಸ್ ರೀ
ನೀನ್ ಇದ್ದವ್ರೀ ಹೈನುಗಾರಕೆ ರಿ.
ಹೈನುಗಾರಿಕೆ ಏಸಾಕ್ಳದ್ರೀ ನಿಮ ಏನ್ ಎಮ್ಮಿದ್ ಐತವ ರೀ.
ಹದಾವ್ರೀ ಹಾಕೊದಾವ್ರಿ ಆಡೋದಾವ್ರಿ.
ಎಸ್ ಎಸ ಅದ ರೀ ಎಮ್ಮಿ ಆಕಳ.
ಆಕ್ಕಳ ಒಂದು ಇಪ್ಪತ್ತೈದವ್ರೆ ಎಮ್ಮಿ ಒಂದು ಇಪ್ಪತ್ತೈದು ರಿ.
ಅಂದ್ರ ಐವತ್ತು ದಿನಗಳ ಇಂದ್ರ ಹೈನುಗಾರಿಕೆ ಮಳತಿರಿ ನೀವು.
ಅವಕ್ ದಿನನಿತ್ಯ ಆಹಾರ ಏನೇನ್ ನೀಡ್ತಿರ ಅವಕ್.
ಹಾ ಅದೇ ಮೇವ್ ಅಂತ ದ ದನಗೋಳ ಹಾಕೋದೇ ಮೇವ್ ಹಾಕ್ ಅದ್ರಾಗ ನೀವು ಯಾವವ ವೆರೈಟಿ. ತರ ತರದ ಮೇವನ್ನು ನೀಡುತ್ತಿರಿ. ಅದನ್ನ ಸ್ವಲ್ಪ ಹೇಳ್ತಿರೇನು.
ನಪ್ಪತ್ತೇಳ್ರ ಮುಂಜಲಿ. ಇದು ಹಿಂದಿ ಗೊತ್ತಲ್ರರಿ.
ಹಾಂ ಹಿಂದಿ.
ಭಿಂಡಿ ಬರ್ಡಾ ಬುಸ್ಸಾ.
ಹಾ ಬುಸಾ ಆ.
ಹಾ ದಸ ಅಂತ ಬರ್ತಾರ ನಮ್ ಕಡೆ ಮೂರ್ದಾಗ ಒಂದ್ ಮೂರ್ದಾಗ ಒಂದ್ಡದ್ರೀ.
ಹಾ.
ಹ್ಮ ಚಂದ ಕಡೆ ಒಂದಿಡದು.
ಹಾ.
ಹದು ಬೇಡಕ್ ಆಗ್ರಿ ಹಾಲ್ ಹಾಲ್ ಹರಕ್ಳಗ್ರಿ.
ಹಾ.
ಹ್ಮ ಆಮೇಲೆ ಮಧ್ಯಾಹ್ನ ಎರಡ್ ಮೂರ್ ಹತ್ತು ಇದಾ. ಹಾಕದ್ರಿ ಜ ಜರದ ಬಸ್ ಮಾವ ಕಣಕಿ ಹಾಕದ್ರಿ ಮೆಕ್ಕೆ ಜೋಳ ಮಾವ. ಸರ್ಕಾರಿ ನವ ಕಡ್ಜಾ ಮಾವ ಎಲ್ಲಾ ಹಾಕಾದ್ರೆ.
ಹಾ.
ಇ ಹಾಕ್ಬೇಕ್ರಿ ಕಣಕಿ ಹಾಕ್ಬೇಕ್ರಿ ಜಾಳದ ಕಣಕಿ.
ಮತ್ತ ಅವತ್ ದಿನಕ್ಕೆ ಎಸ್ ಹೊತ್ತು ಆಹಾರ ನೀಡ್ತಿರಿ.
ಹ ಒಂದ್ ಎಮ ಎಲ್ ಅಂತಂತಂದ್ರನು. ದಿವ್ಸಕ್ಕ ಎಂಟ ಲೀಟರ್ ಅಂತೆ.
ಎಷ್ಟ್ ಹೊತ್ ಹಾರ ಹಾಕ್ತಿರಿ ಅವಕ್.
ಆಹಾರ ರೀ.
ಹಾ.
ಡಿಪೆಂಡ್ ಅವು ಹೆಂಗ್ ತಿಂತ ಹಂಗಗೆ ಹಾಕ್ತಿರ್ನುವು.
ಹಂಗ ವ್ಯಸ್ ಅಂತ ಅಷ್ಟ್ ಹಾಕೋದೇ ಹಾಕೋದೆ.
ಹಾ ಮತ್ತತ್ ಅವ್ದ್ರಲ್ಲಿ ಇಂತಾನೂ ನಡದಾರ ನೋಡಿ.
ಹಾ ದೂರವಾಣಿ ತುಂಬಾ ಹೊ. ಮತ್ ಅವ ತರ ಇ ಒಂದ್ ಎಮ್ ಎಷ್ಟ್ ಲೀಟರ್ ಹಾಲ್ ಕೊಡತೈತ್ ನಿಮಗ್.
ಹ ದಿವ್ಸಕ್ಕೆ ಒಂದ್ ಎಂಟರಿಂದ ಹತ್ತು ಲೀಟರ್ ಕೊಡ್ತಾರೆ.
ಹಾ ಒಂದು ಹೊತ್ತಿಗೆ ನ ಬೆಳಿಗ್ಗೆ ಸಂಜೆ ಎರಡು ಹೊತ್ತು.
ಎರಡು ಗತ್ತು.
ಹಾ ಮತ್ತ ಆಕಳ ಎಷ್ಟ ಲೀಟರ್ ಕೊಡ್ತೈತಿ.
ಅದ ಒಂದು ಆರ್ ಎಂಟ ಲೀಟರ್ ಕುಡ್ತಾರಿ ಅದರನೂ.
ಹ ಅದು ಆರೆಂಟ್ ಲೀಟರ್ ಅಷ್ಟೇ ಎಮ್ಮಿದದು ಸೇಮಾತ್ಲ ಮತ್.
ನಮ್ಗೊಂದಾ. ಆರರಿಂದ ಎಂಟ ಅಂದ್ರನು ಒಂದು ಲೆ ಇದು ರೇಜ ನ ಬರ್ತಾರಿ ಅಟ್ಟೆ.
ಹಾ
ಹ್ಮ್
ಮತ್ತ ಅದರಿಂತ್ರ ನಿಮ್ಗ ಲಾಭ ಒಂದ್ ವರ್ಷಕ್ಕ ಎಷ್ಟ ಬರ್ತೈತಿ. ಹಾಲಿನಿಂದ ಚಲೋ ಐತಿ ಏನ್.
ವರ್ಷಕ್ಕ ಅಂದ್ರನು ಎಲ್ಲಾ ಹೋಗಿ ಎಲ್ಲ ಬನು. ಇಪ್ಪತ್ ಮೂವತ್ ಲಕ್ಷ ಉಳಿತವ್ರಿ.
ವರ್ಷ ಇಪ್ಪತ್ ಮೂವತ್ತ ಲಕ್ಷ ತವೆ.
ಉಳಿತ್ ಎಲ್ಲಾ ಖರ್ಚು ಬಂತು ಎಲ್ಲಾ ಬಂತು ಏನ್ ಮನೆ ಖರ್ಚು ಬಂತು ಎಲ್ಲಾ ಹೋಗಿನು.
ಎಲ್ಲಾ ಮತ್ ಚಲೋ ಅಲ್ರಿ ಅಷ್ಟ ಉಳದ್ರ ಸುಮ್ ನಾವು ಅದ್ನ ಮಾಡೋನೆನ್.
ಹಂಗ ಮಾಡ್ರ ಚಂದೆ ಬಿಡ್ರಿ.
ಹಾ ಮತ್ ಅದು ಮೇಂಟೆನೆನ್ಸ್ ಅದು ಹೆಂಗೆಂಗ ಹೇಳ್ತರೆನ್ ಸ್ವಲ್ಪ ನಾವು ಮಾಡ್ತಿವಿ.
ಮೆಂಟನೆನ್ಸ ನೋಡ್ರಪ್ಪಾ ಪೈಲಾ ಪೈಸ್ಟ್. ಒಂದು ಎಶೇಕ್ಕರ್ ಅದರಿ ನಿಮ್ಮ ಹೋಲಾ.
ನಮ್ದ ಒಂದ್ ಹತ್ ಎಕ್ರೇ ಐತ್ ಬಿಡ್ರಿ ನಮ್ಮ ಮಾಮಗೋಳ. ದ ಒಂದ್ ಮೂವತ್ ಎಕ್ರ ಐತ್ರಿ ನಾವ್ ಒಟ್ರ ಕುಡೆದೀವ್ರೀ. ನಮ್ದೊಂದ್ ಹತ್ ಎಕ್ರೆ ಐತ್ರಿ ನಮ್ಮ ಮಾಮಾಗೊಳ್ದ ಒಂದ್ ಮೂವತ್ ಎಕ್ರೇ ಇತ್ರಿ.
ಹಾ ರಿ.
ನಮ್ದು ಜಾಯಿಂಟ್ ಫ್ಯಾಮಿಲಿ ಐತ್ರಿ ಒಟ್ಟರು ಒಂದ ಕಡೆ ಇರ್ತೀರಿ ನಾವು.
ಹ್ಮ್ ಹ್ಮ್ ಹಾ ಬರಾ ಬರ ಬರ ಹೇಳ್ರಿ.
ನಮ್ಮೂನು ಈಗ ಅದಾವ್ರೀ ದನಗೋಳ ಒಂದ್ ಎಂಟೆಮ್ಮಿ ಅದಾವ್ರೀ.
ಹ್ಮ
ಒಂದ್ ಆಕ್ಳ ಐತ್ರಿ ಮೂರ್ ಹೂರ ಅದಾವ್ರಿ.
ಹ್ಮ ಮತ್ತ ನೀವ್ ಏನಿಲ್ಲ ಶೆಡ್ ಏನು ಹೊಡೆದಿರ್ಲ್ಲ ಶೆಡ್ಡದು.
ಶಡ್ಡ ಯಾಡ್ ಅದವ್ರಿ ಅವುಕ್ ದನಕ್ಕ ಅಂತೇಳಿ.
ಹಾ ಮುಂಜಾಳ ಒಂದು ಮಧ್ಯಾಣ ಮುಂಜಾಳ ಒಂದು ಮಧ್ಯಾಣ ಒಂದಂತ ಏನ್ರೀ.
ಇಲ್ರಿ ಯಾಡು ಷಡ್ ಮಧ್ಯಾಹ್ನ ಬಿಸ್ಲಾಕ್ ಕಟ್ಟಾಕ ಮಳಿ ಹತ್ತಿದಾಗ ಕಟ್ಟಾಕದುರಿ.
ಹ ಹಾ
ಹಯ ಬೆಳಿಗ್ಗೆ ಬಿಸಿಲ್ ಇರ್ಲಾರದಾಗ ಸಂಜಿ ಹೊತ್ತ. ಅದು ಏನೈತಿ ಬ್ಯಾರೆ ಕಡೆ ಹೊರಗ್ ಕುಲ್ಲಾ ಜಾಗ ಅದಾರಿ ಅಲ್ಲಿ ಯಾಡ್ ಕ್ವಾಲಿ ಅದಾವ್ರೀ ಮತ್.
ಹ್ಮ.
ಹೊರಗ್ ಕಟ್ಟಾಕ ಯಾಡ್ ಜಗರಿ ಒಳಗ್ ಕಟ್ಟಕ್ ಯಾಡ್ ಜಗದರೀ.
ಮಳಿ ಅದು ಬತ್ತಂದ್ರ ಹ್ಯಾಂಗ ಮಾಡದ್ರಿ.
ಮಳಿ ಬತ್ತಂದ್ರ ಒಳಗೆ ಶಡ್ನ್ಯಗ್ ಕಟ್ಟೋದ್ರಿ.
ಹ್ಮ್ ಹ್ಮ ಹ್ಮ್ ಡಬ
ಬಿಸಿಲಿದ್ದಾಗ ಒಳಗ್ ಕಟ್ಟದ್ರಿ ಉಳ್ಕಾ ಟೈಮ್ದಾಗ ಹೊರಗ್ ಕಟ್ಟದ್ರಿ. ಪ ಕಾಳದು ಇಡಾಕ್ ಸಾಮಾನದುಡಾಕ್ ಒಂದ್ ಶೆಡ್ ಐತ್ರಿ.
ಅವು ಬೇರೆ ಅವು ಎಲ್ಲ
ಹಾ ಗಯ ಸಾಮನ್ ಬತ್ರಿ ಹವು ಬ ಇವು ಕಾಳ ಕಡಿ ತಿನ್ನು ಎಲ್ಲ ಇವು
ಲ್ಲ ಹಾ
ಅದೇ ಮತ್ತೆ ಟ್ಯಾಕ್ಟರ್ ಗಳದ ಬಾಂಬು ಹಿಲಿಂಗಡಾಕ್ ಅವತ್ರುದ್ ಒಂದ ಶಟ್ ಬೇರೆ ಐತ್ರಿ
ಹಾ ಬಟ್ ಬೇಜರ್ದ ನಮ್ದು ಒಂದು ಚಲೋ ಬಿಸ್ನೆಸ್ ಇದದ ನಮಕಮ್ದು ಹೆಚ್ಚಿಗದ
ನಮ್ದು ಬಿಸ್ನೆಸ್ ಅದ ಗ್ಯಾಂಗನ್ ಬಿಸ್ನೆಸ್ ರೀ ನಮ್ದು
ರೈತ ಭಾಷೆ ಅಂದುನು
ಹಾ
ಹ್ಮ್
ಗ್ಯಾಂಗಂದ ಒಂದೇ ಬಿಸ್ನೆಸ್ ರೀ ಹೈನುಗಾರ್ ಏನ್ ಹತ್ತಏನ್ ಬಾಳ ಇಲ್ರರಿ ಒಂದ್ ಎಂಟ ಟೈಮ್ ಅದಾವ್ರೀ ಅದ್ರಾಗ ಒಂದ್ ನಾಕ್ ಹಸ ದೊಡ್ಡದವ್ರೀ ನಾಕ್ ಸಣ್ಣದ್ರ ರೀ ಒಂದ ಎರಡ್ ಮನೆ ಕೊಟ್ಟಿವವ್ರಿ
ಹ್ಮ ರ
ಈ ಮಾತ್ತ ಈಗ ತಗೋಬೇಕ್ರೀ ಮಾತ್ತ
ಹಾ
ಮತ್ತ ನೀವ್ ಮೆಂಟೆನೆನ್ಸ್ ಹಂಗ್ ಹೆಂಗ ಮಾಡ್ತರಿ
ಏನ್ ಆಳದಾವ್ರಿ ಮೂರ್ ಮೂರು ಆಳದವಾ
ಹಾ ರೀ
ಹಾ ಮುಂಜಳ್ ಜಲ್ದಿ ಬರ್ತನ್ ರೀ
ಹಾ ರೀ
ಹ ಚೆನ್ನ ಕಡೆ ದುಕ್ಕೋತಾನ ಅಬ ಹೇಳ ನೋಡ ಹಕ್ರಿ ಬೆಳಿ ಗಿಳಿ ನೋಡಕಕ
ಹಾ ರೀ
ಮ ಹತ್ತಕ್ಕದ ಬರ್ತನ್ ಆತ್ರಿ ಎಂಟರರ್ತನ ಹೇಳ್ತನ್ ಅವ
ರಿ ಮತ್ ಅಸ್ತತ್ ಅವ್ರೀ
ಹಾ ಆಯ್ತಾಯ್ತ್ ರೀ ಈಗ ಪಾಟ್ನ ಹಚ್ಬೇರ ತಡ್ರಿ ಎಂತ ಹಾ ಕಟ್ಟಸ ಆತ್ರಿ
ಹಾ ರೀ
ಇವ ಒಮ್ಮಿ ಈ ಕಟ್ಟತಾಯ್ತರಿ ತದ್ರಿ ನಾ ಹಸತಿನ ನಿಮಗವಾಗತತರಿ ಹಾ ರೀ